ಹ್ಮ ಹಲೋ.
ಹೇಳ್ತಾ ಒಲ್ಲಿ ಏನ್ ಆರಾಮ.
ಹಾ ಆರಾಮ್ ಮಾಡಪಾ ಒಲಿ ನೀಲ್ಲ.
ನಾನ್ ಆರಾಮ್ ನೋಡ್ತ.
ಇನ್ನಂದು ೂಲಿ ಬಂತಲ್ಲ ಹೌದು.
ಏ ಅದ ನಮ್ದ ದೊಡ್ಡಲಿ ಅದು ಅದೆ. ಸರ್ ಸರಪುರುಲಾವ.
ಆ ಸುರ್ಪರ ಎಲ್ಲೋಯನ್. ಪೂರ ಕಟಿಂಗ ಕಟಿಂಗ ಒ ಒಚನ್ ಬಟ್ಟನ್ ಪೂರ ಅ ಕಡೆ.
ಗ ನೀಗ. ಹ್ಮ್ ಹ್ಮ್. ಏನಡುದಾನ ಆರಾಮ. ಹ್ಮ ನ. ಹ್ಮ್ ಈಗ ಇವತ್ತು ನೋಡ ಯಾರು ಸರ್ ಅವ್ರು ಬಂದಿಲ್ಲ ಯಾರ ಬರ. ಎರಡ್ ಕ್ಲಾಸ್ ನಡ್ದಾವ ಆಯ್ತ್ ಹನ್ನೆರಡು ಗಂಟೆಗೆ ಬಂದ್ಬಿಟ್ಟಿ ರೆಡಿ. ಹಾ. ಬಿ ಮಾಡಕ ಪ ಬಷ್ಟ ಹೌದಾ ಹ್ಮ್ ಹ್ಮ್ ಇಬ್ಬರ ಬಂದ ಏನ ಅವರು ಎಲ್ಲಿಗ ಹೋಗ್ಯಾರಂತ ಒಬ್ಬರು ಇದಕ್ಕ ಹೋಗ್ಯಾರ ಗುಲ್ಬರ್ಗ ವಗರಂತ ನ ಅವರು ಮಗಳಗ ಏನ ಎಲ್ತಿ ಶಂತ ಹ್ಮ್ ಅಲ್ಲಿ ಹೋಗಾರ ಅವರು ಅವ್ರ ಇನ್ನೊಬ್ಬರು ನಾಮ ಅವರು ಏನ ಅವ್ರ್ದ ಎಂಗೇಜ್ಮೆಂಟ್ ಆದಂತ ನಾಳೆ ನಡ್ದಾಗ ಹ್ಮ್ ಅವ್ರದ ಕಡೆ ನಡ್ದ ಶಾಪಿಂಗ್ ಮಾಡತವ್ರ
ಅ
ಬ ಜಲ್ದಿಕಡೆ ಪ್ರಿನ್ಸಿಪಾ ಸ್ವಲ್ಪ ಕ್ಲಾಸ್ ತಗೊಂಡ ನಮ್ಗ ಸ ಏನೆಲ್ಲ ಆಯ್ತು ಬರೀ ಅದೇ ಬಂದು ಎಲ್ಲಾರು ಬಂದ್ರ ಇಲ್ಲ ಅದು ಇದು ಸ್ವಲ್ಪ ಅಟೆಂಡನ್ಸ್ ಕೇಳಿಲ್ಲ ಯಾರ ಹಾಕತ್ರಿ ಯಾರೆಲ್ಲ ಅಂತ ಹ್ಮ್ ಕೇಳ ಆಯ್ತು ಏನ ಟೆಸ್ಟ್ ಇಡ್ತನಿ ಅದ್ ಇಡತನಿ ಅಂತ ಹೇಳಕತಿದ್ದ ಹ್ಮ್ ಈ ಹೇಳ ಅಪ್ಪ ಇದು ನಕ ಹ ಸಬ್ಜೆಕ್ಟ್ ಧೋ ಟೆಸ್ಟ್ ಕೇಳೋಣ ಈಗ ಶನಿವಾರ ಮತ್ತು ಶುಕ್ರವಾರ ಏಳನೇ ಎರಡ ಸಬ್ಜೆಕ್ಟ್ ಬರಬೇಕಂತ ಎಮ್ ಎಸ್ ನಷ್ಟು
ಹ್ಮ್ ಈಜವತ ಒಂದ್ರಗ್ ಒಂದೇವ ಚಂದ್ ಹೊದ್ಕಂದ್ರ ಆಯ್ತು ಒಂದ್ ಜಟ್ ಹೊದಕಂದ್ರೆ ಒಂದ್ ಅರ್ಧದ ಕತ್ತ
ಹ್ಮ್ ಜಾವ ಮತ್ತೆ ಗುರುವಾರ ಶುಕ್ರವಾರ ಚೌಡಿ ಅಲ್ತೆ ಸೈಗಟ್ರಿಗೆ ಓದ್ಬೇಕ ಎಡತರೆ ಎಂತವು
ಹ ಹ್ಮ್ನಪ ಏನ್ ಮಾಡ್ತಾನ ಏನ
ಹ್ಮ
ಹ್ಮ್ ಎಲ್ಲಾ ಸಿಟಗೇರೆ ಹೇಳ ನಮ್ ಕ್ಲಾಸ್ ಮೇ ಸ್ವಲ್ಪ ಎಲ್ಲ
ಸಣ್ಸೆಟ್ಟಿಗೆ ಎಲ್ಲ ಇದೆ ನಿಮ ಪಾಸ ಸಣ್ಣ ಎಲ್ಲ ಬಡ
ಹ್ಮ್ ಯಾರ್ದು ಬರಗತ ಏನಣ್ಣ ನೀ
ಹ್ಮ್ ಇವ ಅ್ನ ಕಾಲೇಜ ಒಂದ್ ಎರಡ್ ಹುಡುಗರು ಹೇಳ್ಯವ ಬರಿೀ ಬರಿ ಅಂತ ತಗದ್ರಿಂದ ಮತ್ತೆ
ಹ ಹ್ಮ್
ಅದ ಬರ್ಬೇಕು ಒ ಅವಾಗ ಹೇಳೇ ನಾವ ಮತ್ತೆಂತರ ಬರಲ್ಲ ನಾನನ್ ಚಂದ್ರನ್ ಇಬ್ರಾಗ ಒಬ್ಬರು ಒಂದ್ ಎಮೆಸಾನ್ ಬರದ ಕೊಡ್ಬೇಕ ಅವಂ ಹ ಉಳಕಿದ್ದು ಮತ್ತೆ ಯ ಅವನ್ ಹೇಳ್ತಾನ ಪ್ರಿನ್ಸಿಪಲ್ ಅಷ್ಟೊತ್ತ ಗಿಡದನ್ ಗಿರ
ಹೆಂಗಣ ಕಾಲೇಜ್ಗೆ ಬಂದಲ್ಲ ಮೂರ್ ಪರತಂದ ಪತಣ
ನಂಗ ವಿಚಿತ್ರ ಅವನು ನ ಹಂಡ್ ರೈಟಿಂಗ್ ನೋಿದ್ರೆ ಅವ ಓದಕಕ್ಕೆ ಬರ್ಲ್ಲ ಅವನಿಗೆ ಓದಲ್ಲ ಅವ
ಹ್ಮ್
ಹಂಗೆ ಅ ಈ ನರ್ಸಿಂಗ್ ಹೆಂಗ ಚೆಕ್ ಮಾಡ್ತಾರ ಹೆಂಗ ಹೆಂಗ್ ಹೆಂಗ್ ಮಾಡ್ತಾರ ಅಂತಿತ್ತು
ಹ್ಮ್ ಹೌದೌಟಾ ನಾ ಇೋ ಬರತಲ್ಲ ನಾನ ಲಮ್ಮಣೆ ಅಂತ ಒಬ್ಬ ಇದ್ನಲ್ಲ ವೆಂಕಟೇಶ್ ಅಂತ
ನಾವ ಇಲ್ಲ ಬುಟ್ಟ ನಾವ ಛೆಕೆಂಡ್ ಇಯರ್ ಬರ್ಲಿಲ್ಲ ಫಸ್ಟ್ ಇಯರ್ ಬರ್ದನ.
ಹೌದನ.
ಹ್ಮ ಫಸ್ಟ್ ಇಯರ್ ಎಲ್ಲಾ ಕ್ಲಿಯರ್ ಮಾಡ್ಕೊಂಡ ಹೊಂಟಿ ಅದ ಇನ್ನಾದ್ರ ಇನ್ನೊಂದ ಯಾರ ನಾವು ಬರ್ದ್ರರು ಹೇಳಿದ್ರರು ಬರ್ತವ ಹೇಳಿಲ್ಲ ಹುಟ್ಟಿಲ್ಲ ಮತ್ತ ಇವನ್ ಸೆಕೆಂಡ್ ಇಯರ್ ಏ ನಾವ ಯಾರನ್ನು ಕುಂತ ಪಾಸ್ ಮಾಡಗಿಲಾ ಬಿಟ್ಟಿವ ನಾವು
ಹೌದಾ.
ಹ್ಮ ಹೊಲಗಲ್ಲ ಅದ ಹೊಲ ಕಚ್ಚನ ಜಗ್ಗಿ ಹೊಲದವ್ರದ ಒಂದ್ ಇಪ್ಪತ್ತೈದ್ ಮೂವತ್ತ ಎಕ್ರ ಹೊಲದಂತ. ಸ್ವಂತ ಟ್ಯಾಕ್ಟರ್ ಅದ ಅವನೇ ದೊಡ್ಡ ಮಗ. ಅವ್ರ ತಮ್ಮ ಬಿ ಎಸ್ ನರ್ಸಿಂಗ್ ಓದಕ ಹಚ್ಚನ ಆವಾ
ಹೌದನ.
ಹ್ಮ ಅವರ್ ತಮ್ಮಗಚ್ಚನ ಅವ ಅವ್ರ ಅಕ್ಕ ಒಂದಿಬ್ಬರ ಮದ್ವಿ ಮಾಡಿ ಕೊಟಾರ.
ಹ್ಮ ಹ್ಮ. ಆ ಅದಕ್ಕೆ ಕಾಲೇಜ್ ಮುಖ ನೋಡವಲ್ಲ.
ಹ್ಮ ಬೈತನಾವ ಮಾ ಯಾ ಕಾಲೇಜ್ ಲೇ ಇಲ್ಲಿ ನಾನ್ ಆರಾಮ ಹೊಲ್ದ ಮಾಡ್ತೇ ಅಂತನವ.
ಹ್ಮ.
ಹ್ಮ ಅಂತ ಮನ್ನಿ ಬೆಟ್ಟ ಆಗಿದ ಟ್ಯಾಕ್ಟರ್ ಮಾಡ್ಸಾಕ ಬಂದನಪ್ಪಾ ಬೇಯಸ್ ಒಂದ ಲಕ್ಷ ಇಟ್ಟ ಕೊಟ್ಟ ಮಂದದ ಕಸಿ
ಹ್ಮ.
ನಾ ಹಕ್ಕ ಮನುಷ್ಯಾರ ಅವ್ರ ಜಗ್ಜರ್ ಅಂತ ಅವ್ರ ತಾಂಡ ಅವರುಜ್ಜಾರ ಅಂತ.
ಹೌದೌದ.
ಯಾಕ ತೆಗ ತೆಲೀಗಕಂತನ ಬ ಅಕ್ಕದ ಮನ್ಷಾನ
ಹೌದು ಹಗೆ ಆದ್ಬಿಡಣ್ಣ ಅವರು ಹಂಗ ಇರ್ತಾರಣ್ಣ ಎಲ್ಲಾರ ಅವ್ರು
ಹ್ಮ.
ಹ್ಮ. ಕ ಏನ ಅಣ್ಣ ಯಾರ ಆ ನಮ್ ಕ್ಲಾಸಿಗ ಬರ್ತ್ನಲ ಅಣ್ಣ ಚಸ್ಮಾ ಹಾಕನ್ ಬರ್ತಿದ್ನಣ. ಮಲ್ಲವಂತ ಅವನಿಗೇನು ಪೈಲ್ಸ ಆಗಂತ. ಲ್ಲೋ ಅನ
ಯಾರು ಸೀನರ ಸೋಡ
ಹಾ ಸೀನರ ಚೆಸ್ಮಾ ಹಾಕೊಂಡ ಬರ್ತಾನಲ್ಲ.
ಷಂತ ತೋರ್ಸಕ ಹೋಗಿದ್ರ ಮೊನ್ನಿ ನ ಕಮ್ಮಿ ಆಗಿದ ಏನಿದಲ್ ಕುಂದ್ರವಲ್ಲ ನೆಟ್ಟಗ ತಿರುಗಾಡ್ತ ಆವಾ
ಇರ್ಲಣ ಬರೀ ಅವತ್ ನಿನ್ನ ನಮಗ ಇವತ ಗೊತ್ತಾಯ್ತ. ಏ ಅವನ್ನೇ ನಾವ ನೋಡಿದ್ದೀವಿ. ಒಟ್ಟ ಕುರ್ಸಿ ಮ್ಯಾಗ ಕೂಡವಲ್ಲ ಒಟ್ಟ ನಿಂತ ನಿಂದ್ರಕತಾನ ಒಟ ಕುರ್ಸಿ ಮ್ಯಾಗ ಕೂಡವಲ್ಲಾ ಏನಯ್ ಅಂತ ಕೇಳಕತಿ ಏನಿಲ್ಲ ಸ್ವಲ್ಪ ಬ್ಯಾಕ್ ಪೇನ್ ಆಗ್ಯದ ಅಂತಂದಳ ಹ್ಮ ಗೊತ್ತಾಯ್ತ ಮತ್ತೆ ಬಂದು ಸರಿ ಕೇಳಿವಿ ಇಲ್ಲಾ ಹಿಂಗ ಪೈಲ್ಸ ವನಿಗ ಅಂತ ಹೇಳಿದ್ರ.
ಹಾ
ಹ್ಮ ಹೇಳಣ ಅಯ್ಯಪ್ಪೋ ಇವನಿಗ ಏನಾಯ್ತ ಪೈಲ್ಸ ಆಯದಲ್ಲ ಯಕಂತ ಹೆಂಗ ನಾವ
ಹ್ಮ.
ಹ
ಚಲ ಇದರ್ಸನ್ ತಿರ್ಗಿ ಹಡ್ ಕುಂದ್ರಕ ಬರ್ಲ್ಲ ಆಯ್ತ.
ಸಣ್ಣ ಅಲ್ಲಣ್ಣ ಪಾಪ ಫಸ್ಟ್ ಇರ್ ಹುಡುಗರಿಗೆ ಅವಕ ಜಿಗಿ ಬೇಕು ಅವ ಎಷ್ಟ್ ಸ್ಟ್ರಿಕ್ ಮಾಡ್ದನ್ ಗಟ್ಟೈ ಹಂಗ ಈ ಎದಕ್ ಬರ್ತ್ರಿ ಕಾಲೇಜಗ ಅದಕ್ ಬರಕ್ ಬಂದಿಲ್ಲ ಅಂದ್ರೆ ಇದಕ್ ಬರಕ್ ಬಂದಿಲ್ಲ ಅಂದ್ರ ಪಾಪ ಬೈತಾನ ಅಂತವು ಜಗ್ಗಿ
ಯ್ದ್ರ ಆಡ್ರ ಅಂತ ಹೇಳ್ಬೇಕಕ್ಲ್ಲ ಅವ್ಕಾ ಹುಡುಗ ಮಾತ್ ಕಡ ಮಾತ್ಬಡಂತ ಅನ್ಬೇಕ ಅವಸ
ಅಯ ಅಲ್ಲ ಹೇಳಿ ಹುಡುಗರು ಹುಚ್ಚಿಡಿದವಪ್ಪ ಯಲ್ಲ ಫಸ್ಟ್ ಇಯರ್ ಹಡುಗರು ಹಾ
ಕಟ್ಟ ಒಂತರ ಹಡುಗರು ಪಸ್ರ್
ಇದು ರೆಡ್ ಅಣ್ಣ ಅಂತ ನೋಡಿದರ ಅಣ್ಣ ನಮ್ಮ್ ಆಸ್ಟಲ್ದಾಗಿರ್ತಾನ ಅಲ್ಲ
ಹ್ಮ
ಹ್ಮ್ ಏನ ಇದು ತಂಬಾಕ್ ತಿಕ್ಕಿ ತಿಕ್ಕಿ ತಿಕ್ಕಿ ಕ್ಯಾನ್ಸರ್ ಆಯ
ಕ್ಯಾನ್ಸಲ್ ಆಗಿದೆ ಅಂತ
ಹ್ಮ್ ಇಪ್ಪತ್ನಾಕ ಗಂಟೆ ಬರೀ ತಂಬಾಕ ತಿಕ್ತಾನ
ಅಲ್ಲ
ಈಗ ಪಾಸಿಟಿವ್ ಬಂದ ಮೊನ್ನೆ ವರ್ಷ
ಹ್ಮ್
ಕನ್ಸರ್ ಆಗ್ಬಿಟ್ಟರಾ ನಂಬಲ್ಲಿ ಬಂದು ಹ ಬಾಬೂ ಅಂತಳಾಗಲ್ಲ ನ ಹ್ಮ ನಾ ಏನಂದೆ ತಿಕ್ಬೇಕಕ್ ಪ ಏನ ತಂಬಬು ಅದು ತಿನ್ಬೇಕು ಆಲ್ಲ ಹ
ಹ್ಮ ಹ
ಹ್ಮ್
ಬಾಳ ನ ನಮ್ಗ ಏನ್ ಅದ್ರ ಆಡಿ ಇಲ್ಪ ಅಂದ್ರೆ ಸ್ವಲ್ಪ ಅಡ್ಸದ ಈಗ ಅಡ್ಸಕೇಂದ ಸ್ಲ್ಪ ಯಾಕೇನ್
ಹೌದು ಹ ಹೌದು ಹ್ಮ್ ಕಿಂಗ್ ನೋಡ್ತ ಕಿಂಗ್ ಚಚಮ ಒಂದು ಕಣ್ಣಲ್ಲಿ ಹ್ಮ್ ಸೋರಲ್ ಜೆಡಕತಾನ ಹಣಾ
ಹ ಚೋಲ್ ಬಕಟ್ ಸ ಬಕೆಟ್ ಕೆಲಸ ಮಾಡ್ತಾರ
ನಗೆನು
ಹ್ಮ್ ಎರಡ್ ತಿಂಗ್ಳ ಇರ್ತವಿ ಅವ್ರಗ ಅದ ಆ ಇಟ್ ಹಓ್ತವಿ ಮತ್ತ ಒಮಗ ಅ ನಾವು ವಜ್ಜನ ಒಂದವರೆ ವರ್ಷ
ಏನಿಲ್ಲ ಹಣ ಆತಗ ನೋಡ ಬೈತ್ ಹೆಯಾಂಗ ಬೈತ್ ಎಲ್ಲಾ ಜಗ್ಗಿ ಹೆನ್ ಮಾಡಕತ್ತನ ಸರ್ ಗೆ ಹಂಗ್ ಹಚ್ ಕೊಟ್ಟೆ ಇದ್ ಹಚ್ಚಕೊಟ್ಟೆ ಅವ್ರ ಹಂಗ ಮಾಡಾಕತ ನೋಡ್ರಿ ಇವ್ರ ಹಿಂಗ ಮಾಡಾಕಾರ ನೋಡ್ರಿ ಅ ಹುಡುಗ್ರರು ಸಾವಿಡಕತ್ತ ನೋಡ ಫಸ್ಟ್ ಇಯರ್ ಹುಡುಗರ್ಗ ಅಂತ್ರ ಬರೇ ಟೆಸ್ಟ್ ಬರಿತೀರ ಅದು ಬರ್ತೀರಿ ಅದೇ ಕೇಳ್ತಾನಂತೋಬರಿ ಅಸೋ ಎಲ್ಲಗ ಹ್ಮ ಅಸೋ ಎಲ್ಲಗಂತ ಬರೇ ಬೈತಾನಂತ ನೀ ಎದಕ್ ಲೇಟ್ ಆಗಿ ಬರ್ತದ ಫಸ್ಟ್ ಕ್ಲಾಸ್ ಯಾಕ ಕ ಕೊಡಲ್ಲ ಅದು ಮಾಡಲ್ಲ ನೋಡ ಮತ್ತೆ ನಿನ್ ಪ್ರಿನ್ಸಿಪಲ್ ಹೇಳ್ತೀನಿ ಅದ ಕೇಳ್ತೀನಿ ಹಂಗ ಹಂಗ ಹ್ಮ್ ಹ್ಮ ಅವ ಬಂದ್ ನನ್ ಮುಂದೆ ಹೇಳಕತಿದ್ದ ನಿನ್ನೆ ಹಿಂಗ್ ಮಾಡಕತ್ತನಣ ಸ್ವಲ್ಪ ಅವನಿಗೆ ತೊಗೋಬಕ್ ಕ್ಲಾಸ್ ಅಂದ. ತೊಗಮ್ ತೊಗೊ
ಹ್ಮ್.
ಹ್ಮ್ ಹೇಳಮ್ಮ ತಗೋ ಅಂತ ಹೇಳೀನಿ ನಾನು. ತಗೋಮ್ಮ ಒಂದ ದಿನ ಎಲ್ಲಾರ ನೀವೇ ಎಲ್ಲ ಇದ ಮಾಡ್ರಿ. ಹ್ಮ್ ಹ್ಮ್. ಸಲ ನಾನ್ ಫಸ್ಟ್ ಇಯರ್ ಇದ್ದಗ ಹೇಳ್ಬಿತಿದ್ದೆ ಅಣ್ಣ ಅವನಿಗಿ. ಹ್ಮ್ ಇ ಅರ್ಜೆಂಟ್ ಇ ಇದ ಇದು ಸ್ವಲ್ಪ ಅರ್ಜೆಂಟ್ ಇತ್ತ ಹಾಸ್ಪಿಟ್ಲ್ ಬಂದಿದ್ರು ನಮ್ಮ್ ಮನೆಗಾ.
ಹಾ,
ಹ್ಮ. ಅಂತೀನಿ ಮತ್ತೆ ಹೋಗ್ಬಕಬಿಡುವಲ್ಲ ಎಲ್ಲೆಲ್ಲಿ ಹೋಗ್ಬಡದು ಹಂಗ ಹಿಂಗ. ಗಂಟೆ ತನ್ ಕೂಡು ಹಂಗ ಹಂಗ ಅನಕತಿದ್ದ ಬೈದ ಬಿಟ್ಯಾ ಅಕ್ಡೀ ಜಗ್ಗಿ. ಹ್ಮ್.
ಸರಿ, ಸರಿ ತೋಗಪ ಆಮೇಲ್ ಹಚ್ಚ.
ಹ್ಮ್.